ಹಾ
ಹಾ ಕೇಳ್ತಿದ್ದಪ್ಪಾ ನಿಮ್ಗೆವ
ಹಾ ಕೇಳುತ್ತಿದೆ ಏನ್ ಮಾಡ್ತಿದಿರಾ
ಇಲ್ಲ ಹಂಗೆ ಆಚೆ ಬಂದಿದ್ದೆ
ಹಾ ಹಾ
ಸ್ವಲ್ಪ ಅದೇ ಮನೆ ಫಂಕ್ಷನ್ ಇತ್ತು ಐಟಮ್ ತೊಳೋ ಕಾಚೆ ಬಂದಿದ್ದೆ ಅದೇ ಬ ಹಿಂಗೆ ಇಲ್ಲಿ ನಮ್ಮ ಮನೆಯಲ್ಲಿ ನಿಂಗೆ ಬರ್ತಡೇ ಐತಿ ಹಂಗೆ
ಹಾ ಹಾ
ಅದೇ ಫಂಕ್ಷನ್ ಮಾಡ್ತಿದ್ವಿ
ಹೌದಾ
ಹಾ ಹಾ
ಏನ್ಫ ಬರ್ತಡ ಫಂಕ್ಷನ್ ಅಬ್್ರರು
ಹಾ ಬತ್ತಟ ಫಂಕ್ಷನ್ ಅದೇ ನಾವು
ಅದೇ ಅಡಗೆ ಮಾಡೋದನ್ನ ಯಾನು ಹುಡುಕ್ತಿದ್ದೆ ಭಟ್ರನ್ನ
ಹೌದಾ ನಮ್ ಗೊತ್ ನಮ ಅಣ್ಣನ ಇದ್ರಲ್ಲ ಬ್ರೋ
ಹೌದ ಬ
ಹ್ಞೂ
ವೆಜ್ಜ್ ವೆಜ್ಜ್ ಬೇಕದ
ನಾವು ವೆಜ್ ನಾವು ವಜಿಟೇರಿಯನ್
ವೆಜ್ ಆ
ನಾವು ವೆಜಿಟೇರಿಯನ್
ಓಕೆ ಓಕೆ
ಹಾ
ಇ ಎಲ್ಲಾ ಏನ ಏನ್ ಮಾಡ್ತಿಲ್ಲ ಅಂದ್ರೆ ವೆಜ್ ಅಲ್ಲಿ
ವೆಜ್ಜಲ್ಲಿ ಅಂದ್ರೆ ಬಾಳ ಇದೆ ಊಟ ಅ ಅಂದ್ರೆ ನಿಮ್ಗೆ ಯಾವ ತರ ಬೇಕು ಎಲ್ಲ ಇದೆ ಅಂದ್ರೆ ನಮ್ಮ್ಣ್ಣಾರರಿಗೆಲ್ಲ ಆರ್ಗನೈಸೇಷನ್ ಇದೆ ನಮ್ಮಣ್ಣಾ
ಹ್ಮ್ ಹ್ಮ್
ಅಂದ ನಿಮ್ಗೆ ವೆಜ್ ನಾನ್ ವೆಜ್ಜು
ಹ್ಮ್ ಹ್ಮ್
ಅಂದ್ರೆ ಈ ಯಾವ್ದರ ಅಂದ್ರೆ ಬಾ ಬೀಗ ರೂಟ
ಹಾ ಹಾ
ಫಂಕ್ಷನ್ನು
ಹ್ಂ
ಆಮೇಲೆ ಮದ್ವೆ ಊಟ ಎಲ್ಲಾ ಇರುತ್ತೆ
ಓಕೆ
ಹಾ ಸರಿನಾ ನೀವು ಯಾವ್ ನೀವ್ ಯಾವ ತರ ಬೇಕಾರ್ರ ಮಾಡ್ಸ್ಕೋಬಹ್ ಬ್ರೋ
ಹ್ಮ್ ಹ್ಮ್
ಹ್ಮ್ ಹಂಗೆ
ಅದೇ ಅದೇ ವೆಜ್ ಅಲ್ಲೇ ಅಂದ್ರೆ ಬಾಳೆದಲ್ಲೇ ಊಟನೇ ಮಾಡ್ಸ್ಬೇಕು
ಹಾ ಅಂದೇ ಬರ್ತಾಡೆ ಹೇಗಲ್ಲ
ಹ್ಮ್ ಹ್ಮ್
ಅಂದ್ರೆ ಅಂದ್ರೆ ಒಬ್ಬರು ನಿಮ್ಗೆ ಟೂ ಡೇಸ್ ಬ ಅಂದ್ರೆ ನೈಟ್ ಟು ಡೇ ನೈ ಟ ಡ ಎರಡು ಬೇಕ ಇಲ್ಲ ದೇ ಮಾತ್ರನಾ
ಅದೇ ಮಾಮೂಲಿ ಮಧ್ಯಾಹ್ನ ಇ ಇರುತ್ತಲ್ಲಾ
ಹಾ ಹಾ
ಅವ ಅಷ್ಟೇ ಸಾಕು
ಹೌದಾ
ಹಾ ತಿಂಡಿ ಏನೋ ಒಂದು ಇದು ಮಾಡಿದ್ರೆ ಸಾಕು ತಿಂಡಿ ಹಾ
ಅಂದ್ರೆ ಈಗ ನೈಟು ನೈಟು ಅಂದ್ರೆ ಮನೇಲಿ ಒಂದ್ ಸ್ವಲ್ಪ ಅಂದ್ರೆ ಮನೆ ಬಿಸಿ ಇರ್ತಾರೆ ಅನ್ಕೊಳ್ಳಿ
ಹ್ಮ್ ಹ್ಮ್
ಕೇಕ್ ಕಟ್ಟಿಂಗ್ ಇರುತ್ತಲ್ಲ ಆ ಟೈಮ್ಲ್ಲಿ ಮಾಡ್ತಾರೆ
ಹ್ಮ್ ಹ್ಮ್
ಅಂದ್ರೆ ಬಿಸಿ ಇರ್ತಾರೆ ಊಟ ಗೀಟ ಮಾಡಕಕ್ಕಾಗಲ್ಲ
ಹ್ಮ್
ಆ ಟೈಮ ಅ ಬೇಕ್ರ ಬಂದು ಮಾಡಕಡ್ತಿವಿ ಒ ಸಿ ಫಿ ಮೇನ ಅಕ್ಕಪಕ್ಕ ಇರ್ತಾರಲ್ಲ ಬ್ರ ಒ್ಫ್ ಟಿ ಹಂಡಂಡ್ರೆಡ್ ಮೆಂಬರ್ಸ್ ಹ್ಮ್ ಆಮೇಲೆ ಮತ್ತೆ ನಿಮ್ ಬೆಳಿಗ್ಗೆ ತಿಂಡಿ ಅಂದ್ರೆ ಎಷ್ಟ್ ಟೂಡಿ ಎಷ್ಟು ಜನಕ್ಕೆ ಕರ್ತಿದರಬ್ರೋ
ಒಂದು ಮಧ್ಯಾಹ್ನ ಒಂದು ನೂರ ಐವತ್ತು ಜನಕ್ಕೆ
ಎಷ್ಟ ಬ್ರಾ
ನೂಲವತ್ತು
ಹಾ ಹೌದಾ
ಹಾ ಸಾಯಂಕಾಲ ಅದೇ ಸಂಜೆ ಸಂಜೆ ಒಂದ್ ಐವತ್ತು ಜನಕ್ಕೆ
ಹಾ ಓಕೆ ಓಕೆ
ಹ್ಮ್
ಬ್ರೋ ಹೆಂಗ ಗೊತ್ತಾ
ಹ್ಮ್ ಹ್ಮ್
ಇಷ್ಟು ಜನಕ್ಕೆ ಅಂದ್ರೆ ಇಷ್ಟು ಅಂದ್ರೆ ಹೇಳ್ತೀವಿ
ಹ್ಮ್ ಹ್ಮ್
ಅಂದ್ರೆ ಇದ್ರಲ್ಲಿ ಶಾಮ್ಯಾನ ಎಲ್ಲಾ ಏನಾದ್ರೂ ಇನ್ಕ್ಲೂಡ್ ಆಗ್ಬೇಕಾ ಅಂದ್ರೆ ಪಾತ್ರೆಗಳ್ದಲ್ಲಾ ಅಂತ ಕೇಳ್ದೆ.
ಹ್ಮ್ ಅದೇ ಮಾಮೂಲಿ ತಮ್ಮನ್ನಿ ಒಂದ್ ನೂರೈವತ್ತು ಇನ್ನೂರು ಜನ ಬರ್ತಾವೆ.
ಹ ಅಂದ್ರೆ ಅಷ್ಟ್ ಅಂದ್ರೆ ನಾವೇ ಮಾಡ ನಾವೇ ಮಾಡ್ಕೊಡದ. ಪಾತ್ರೆ ಪಾತ್ ನೀವೇತಂದ್ರೆ ಒಳ್ಳೇದಲ್ಲ ಅಂತ
ಹಾ ಪಾತ್ರೆ ಬೇಕಂತ ತರ್ಸಣ.
ಹ್ಮ್ ಅಂದ್ರೆ ನೀವ್ ಏನ್ ಮಾಡಿ ಗೊತ್ತಾ. ಶಾಮ್ ಅನೋ ನೀವೇ ನೋಡ್ಕ್ಂಬಿಡಿ ನಮಗೆ ರಿಸ್ಕ್ ಆಗಲ್ಲ.
ಹಾ ಹಾ
ಸರಿನಾ ಬ್ರೋ
ಹಾ ಸರಿ ಬ್ರೋ
ಹ್ಮ್ ಶಾಮ್ಯನ ಎಲ್ಲಾ ನೋಡ್ಕೊಂಡ್ರೆ ಈ ನಮಗು ಅಡುಗೆ ಮಾಡಕ್ ಇಲ್ಲ ಈಗ ನಾವೇ ತಂದು ಅಡುಗೆ ಮಾಡಬಿಡದು ಬಾಳ ರಿಸ್ಕ್ ಆಗ್ಬಿಡುತ್ತೆ.
ಹ್ಮ್
ಅಂದ್ರೆ ಅದ ಇದಾರೆ ನಮ್ ಬ್ರ್ ನಮ್ಮ್ ಅಣ್ಣರು ಇದ್ದಾರೆ.
ಹಾ ಹಾ
ಆದ್ರೆ ಅವರು. ಅಂದ್ರೆ ಈ ತರ ಕ್ಯಾಟರಿಂಗ್ ಜಾಸ್ತಿ ಮಾಡ್ಕೋತಾರೆ ಯಾಕಂದ್ರೆ ಫಂಕ್ಷನ್ಸ್ ಎಲ್ಲಾ ಅಟೆಂಡ್ ಜಾಸ್ತಿ ಮಾಡ್ತಾರೆ.
ಹ್ಮ್ ಹ್ಮ್
ಈ ಮದ್ವೆ ಫಂಕ್ಷನ್ ದು ತಾಳಿ
ಹ್ಮ್ ಹ್ಮ್
ಆಮೇಲೆ ಅಂದ್ರೆ ಮದ್ವೆೆ ಆಮೇಲೆ ಗೃಹಪ್ರೇಶ ಈತರ ಇರುತ್ತಲ್ಲ ಮನೆ ಒಳ್ಳೆ ಕೆಲಸಗಳು ಇರುತ್ತಲ್ಲಾ.
ಹ್ಮ್ ಹ್ಮ್
ಹ ಈ ತರ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇದನ್ ಮಾಡ್ತಾರೆ ಮನೇಲಿ ಹ್ಮ್ ಅಂದ ಅಣ್ಣಾವ್ರ ಒಪ್ಕೋತಾರೆ ಬ್ರೋ ಇತರ ಆರ್ಡರಗಳು ಗೊತ್ತಿರ್ಲಿಲ್ವಾ ನಿಮಗೆ.
ಇಲ್ಲ ಬ್ರೋ ನಮ್ಗೆ ಗೊತ್ತಿಲ್ಲ ಅಂದ್ರೆ ಮಾಮೂಲಿ ಇದೇ
ಹಾ ಹಾ
ಅದೇ ಇಲ್ಲ ನೀವು ಏ ಇನ್ನು ಸ್ಟಡಿ ಮಾಡ್ತೀರ ಅದಕ್ಕೆ ಸುಮ್ಮ್ನೆ
ಹ್ಮ್ ಸ್ಟಡಿ ಮಾಡ್ತೀನಿ ಬ್ರೋ ಅಂದ್ರೆ ನಾನ್ ಮನೆಯಿಂದನೆ ಓಡೋದಲ್ಲ ಕಾಲೇಜ್ಗೆಲ್ಲ
ಹ್ಮ್ ಹ್ಮ್
ಈ ವೀಕ್ ಡೇಸ್ ರಜಾ ಇರುತ್ತಲಾ.
ಹಾ ಹಾ
ಈ ಟೈಮ್ ಅಲ್ಲ ಕೆಲ್ಸ ಕಳಿಸ್ತಾರಲ್ಲ ಹುಡುಗೂರನೆಲ್ಲ.
ಹ್ಮ್ ಹ್ಮ್
ಅದು ಆಮೇಲೆ ಮನೆ ಕೆಲಸ
ಹ್ಮ್ ಹ್ಮ್
ಈ ಕ್ಯಾಟ್ರಿಂಗ್ ದೆಲ್ಲ ಎಲ್ಲವು ನಾವೇ ನೋಡ್ಕೋಳೋದಲ್ಲ ಜಾಸ್ತಿ.
ಹ್ಮ್
ಹ ಈತರ ಎಲ್ಲಾ ಮ್ಯಾನೇಜ್ಮೆಂಟ್ ಎಲ್ಲಾ ಮಾಡ್ತೀನಿ ಬ್ರೋ ನಾನು ಎಲ್ಲಾ ಬಂದು.
ಓಕೆ ಓಕೆ
ಹ್ಮ್ ಮ್ಯಾನೇಜ್ಮೆಂಟ್ ಎಲ್ಲಾ ನಾನೆ ಮಾಡೋದು.
ಅದೇ ಇವಾಗ ಐಟಮ್ಸ್ ಎಲ್ಲಾ ಏನೆನ್ ಮಾಡಸ್ತೀರ ಅಂತ.
ಬ್ರೋ ಅಂದ್ರೆ ಯಾವತರ ಗೊತ್ತಾ.
ಹ್ಮ
ನಾಳೆ ನೀವು ಬಂದು ನಮ ಕಂಪ್ನಿ ಒಂದು ವಿಸಿಟ್ ಮಾಡಿ. ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಎಲ್ಲಾ ಕಳಸ್ತೀನಿ. ಬಂದ್ಬಿಟ್ಟು ನಾಳೆ ಚೆಕ್ ಮಾಡ್ತೀರಾ ಅಲ್ಲಿ ನಿಮ್ಗೆ ಮೆನ್ಯೂ ಎಲ್ಲ ಹೇಳ್ತೀನಿ. ಇವಾಗ ಸ್ಯಾಂಪಲ್ ಆಗ ಹೇಳ್ತೀನಿ ನಾಳೆ ಬಂದೇಲ್ಲ ಬುಕ್ ಮಾಡ್ಕೊಂಡು ನೀವೇನಾದ್ರು ಆರ್ಡರ್ರು ಒಪ್ಕೊಂಡ್ರೆ.
ಹಾ
ನಿಮ್ಗೆ ಮುಂದಿಂದೆಲ್ಲ ಅಂದ್ರೆ ಇಲ್ಲಿ ಯಾವತರ ಅಂದ್ರೆ.
ಹ್ಮ್
ಅಂದ್ರೆ ಸಪ್ ಸಪ್ರೇಟ್ ಇದೆ ನಾರ್ತ್ ಇಂಡಿಯನ್ ಇದೆ ಸೌತ್ ಇಂಡಿಯನ್ ಇದೆ ಆಮೇಲೆ ಈ ಚಾಟ್ಸು ಇ ತರ ಎಲ್ಲಾ ಇದೆ ಬ್ರೋ.
ಹ್ಮ್ ಹ್ಮ್
ಆಮೇಲೆ ಸಪ್ರೇಟ್ ಆಗಿ ಬೀಡ ಆಮೇಲೆ ಫ್ರೂಟ್ಸು. ಫ್ರೂಟ್ ಸಲಾಡ್ಸು ಆಮೇಲೆ ಐಸ್ ಕ್ರೀಮ್ಸ್ ಎಲ್ಲ ಇದೆ ನೀವ್ ಇವಾಗ ಏನ್ ಮಾಡ್ಬೇಕಂದ್ರೆ.
ಹ್ಮ
ಅ ಇಷ್ಟಮ್ಮು ಅಂದ್ರೆ ಬಂದ್ ನಾಳೆ ಚಕ್ ಮಾಡಿದ್ರಾಗ ಅವ್ರಲ್ಲಾ ಮಿನಿ ಕೊಡ್ತಾರೆ ನಮ್ಮ್ ಅಣ್ಣ.
ಹ್ಮ್ ಹ್ಮ್
ಅಂದ್ರೆ ನೀವು ಇಷ್ಟೇ ಐಟಮ್ಸ್ ಮಾಡಿಸಿ ಅಂತಾನೂ ಹೇಳ್ಬಹುದು ಇಲ್ಲ ನನ್ನ ಅಂದ್ರೆ ನಮ್ಗೆ ಇಷ್ಟ ಐಟಮ್ ಅಂದ್ರೆ ನೀವು ಸ್ವೀಟ್ಸ್ ಎಲ್ಲಾ ಆಡ್ ಮಾಡ್ಕೋಬಹುದು.
ಹ್ಮ್
ಈಗ ನಾರ್ಮಲ್ ಆಗ ನಾವು ಒಂದ ಎರಡು ಸ್ವೀಟ್ ಮಾಡ್ತೀವಿ ಇನ್ನೊಂದ್ ಎಕ್ಸ್ಟ್ರಾ ಹೇಳ್ಬಹದು.
ಹ್ಮ್ ಹ್ಮ್
ಈಗ ಜಾಮೂನು ಆಮೇಲೆ ಲಾಡು ಮಾಡಿ ಅಂದಿರ್ತೀರ.
ಹ್ಮ್ ಹ್ಮ್
ಎಕ್ಸ್ಟ್ರಾ ಆಮೇಲೆ ನೀವು ಯಾವದಾರ ಒಂದು ಪಿಸ್ತಾ ಯಾವದಾರ ಒಂದು. ಅಂದ್ರೆ ಸ್ವೀಟ್ಸ್ ಮಾಡಿ ಅಂತ ಹೇಳ್ಬೋದು ನೀವು.
ಅದೇ ಅದೇ
ಅಂದ್ರೆ ಆಡ್ ಮಾಡಸ್ಕೋಬೋದು ಬ್ರೋ ಇಷ್ಟ ಅಮೌಂಟ್ ಅಗಿ ಅಂದ್ರೇ.
ಹ್ಮ್ ಹ್ಮ್
ಅಂದ್ರೆ ನೀವಂದ್ರೆ ಯಾವತರ ಅಂದ್ರೇ ಈಗ ಅದಕ್ಕೆ. ಬೇಕಿರೋ ಐಟೆಮ್ಸಗುಳನ ನೀವೇ ತಂ ತರಬೇಕು.
ಹ್ಮ್ ಹ್ಮ್
ಹ್ಮ್ ಆತರ ಎಲ್ಲಾ ಐಟಮ್ಸ್ ಎಲ್ಲ ತನ್ನಿ ನಾಳೆ ಬರ್ತಿರಲ್ಲ ಆಗ್ ಬರ್ದ್ ಕೊಡ್ತಾರೆ. ಫಂಕ್ಷನ್ ಏನ್ ಒಂದ್ ವೀಕಲ್ ಇದ್ಯಾ ಯಾವಾಗ ಇದೆ.
ಅದೇ ಇನ್ನೊಂದು ಮೂರ್ನಾಲ್ಕು ದಿನ ಇದೆ.
ಹೌದ್ ಹಂಗಾದ್ರೆ ನಮ್ ಅಂದ್ರೆ ಇಲ್ಲಿ ನಮ್ಗೆ ಅಂದ್ರೆ ನ ಕೇಲ್ ಬಟ್ಟರ್ ಇದ್ದಾರೆ ಅಂದ್ರೆ.
ಹ್ಮ್ ಹ್ಮ್
ನಮ್ಮ ಅಣ್ನನ ಜೊತೆ ಕೆಲಸ ಮಾಡ್ತಾರಲ್ಲಾ ಆ ಭಟ್ರು ಇದ್ದಾರೆ. ಅವ್ರಿಂಗದಆಡ್ರುಗಳ್ನ್ ಒಪ್ಕೋತಾರೆ.
ಓಕೆ ಓಕೆ
ಸರಿಯಾಗಿ ಭಟ್ರಗಳು ಬಂದು ಕೆಲಸ ಮಾಡ್ತಾರೆ.
ಹೂ ಹೂ
ನಾವೆಲ್ಲ ಹುಡುಗರುನ್ ಕಳಸ್ತಿವಿ ಇಲ್ಲಿ ಕೆಲ್ಸಕ್ಕೆಲ್ಲ ಬರ್ತಾರ ಒನ್ ಡ್ಯೂಟಿಗೆ ಒಂದ ಮೂರ್ ಜನ ಇಬ್ರುೂ ಕಳಸ್ತೀವಿ ಬ್ರೋ.
ಹ್ಮ್ ಹ್ಮ್
ನಾಳೆ ನಾನೇ ಬಿಡ್ತೀನಿ ನಡಿ ನಿಮ ಫಂಕ್ಷನ್ ಅಲ್ವಾ ನಮ್ ಫಂಕ್ಷನ್ ಇದ್ದಂಗೆ
ಹ್ಮ್ ಅದೇವಾ
ಹ್ಮ್ ಅಂದ
ಬ ಇವಾಗ ಎಕ್ಸ್ಟ್ರಾ ಐಟಮ್ಗೆಲ್ಲ ಮಾಡ್ಸ್ತೀವಲ್ಲಾ ಎಕ್ಸ್ಟ್ರಾ ಐಟಮು
ಹಾ
ಅದಕ್ಕೆ ಎಷ್ಟು ಮತ್ತೆ ಎಕ್ಸ್ಟ್ರಾ ದುಡ್ಡು ತೊಗೊಳ್ಳಳದು ನೀವು
ಅದು ಅಮ್ಮನ್ ಗೊತ್ತಿಲ್ಲ ಬ್ರರು
ಹ್ಮ್ ಹ್ಮ್
ಅದು ಅಮೌಂಟ್ ಹೆಂಗ ಹೇಳಳಾಗುತ್ತೆ ಬ್ರೋ ಅದು ಅದೆ ಐಟಮ್ಸ್ ಮೇಲ್ ಮುಖ್ಯ
ಹ್ಮ್ ಹ್ಮ್
ಸರಿನಾ ಅದು ಬ್ರೋ ನೈಟ್ಡಿ ಎರಡದು ಕೇಳ್ರಲ್ಲಾ ನೀವು
ಹಾ ಅದೇ ನೈಟ್ ಒಂದ್ ಐವತ್ತು ಜನಕ್ಕೆ
ಹಾ ಬೆಳಿಗ್ಗೆ ತಿಂಡಿ ಒಂದ್ ನೂರ್ ಜನ ಅಂದಕೊಳ್ಳಿ ಹಾ ತಿಂಡಿ ಒಂದು ಏಯ್ಟಿ ಏಯ್ಟಿ ನೈನ್ಟಿ ಮೆಂಬರ್ಸ್ ಅಂದ್ಕೊಳ್ಳಿ
ಹಾ ಹಾ
ಹ್ಮ ಊಟ ಒಂದು ಫಿಫ್ಟಿ ಟೂ ಹಂಡ್ರೆಡ್ ಹ್ಮ್ ಒಟ್ಟು ಆರೆೇಂಜ ಅಲ್ಲಿ ಮಾಡ್ಬೇಕು
ಹ್ಮ್
ಹ್ಮ್ ಅದೇ ಬ್ರೋ ಮಾಡನ್ ತಗೊಳ್ಳಿ ಮತ್ತನ್ಷ್ಟು
ಹ್ಮ್ ಅದೇ ಐಟಮು ಇವಾಗ ಬಾಳೆಳ ಬಾಳೆದಲ್ಲಿ ಊಟನೇ ಬೆಸ್ಟ್ ಅಲ್ವಾ
ಅದೇ ಬ್ರೋ ಅಂದ್ರೆ ನಿಮಗೂ ಅಂದ್ರೆ ಅದು ಬೆಸ್ಟ್
ಹ್ಮ್ ಹ್ಮ್
ಯಾಕಂದ್ರೆ
ಹ್ಮ್
ಇವಾಗ ಬನ್ನ ಈಗ ಎಲ್ಲಾರೂ ಈಗ ಬಂದಾರ್ಗೆ ಎಲ್ಲಾರು ಇಷ್ಟ ಆಗ್ಬೇಕಲ್ಲ ಫುರ್ಟ್ಸು
ಹ್ಮ್ ಅದೇ ಹೌದು
ಈಗ ಆ ಟ್ರೆಡಿಷನ್ ತಕ್ಕಂಗೆ ಫಾಲೋ ಮಾಡ್ಬೇಕಲ್ಲ
ಹ್ಮ್ ಹ್ಮ್
ಈಗ ಐಟಮ್ಸ್ ಅಂದ್ರೆ ಯಾವ ತರ ಅಂದ್ರೆ ಈಗ ಅವ್ರಿಗೆ ಸೌತ್ ಈ ಸೌತ್ ಇಂಡಿಯನ್ ಈಗ ಬಂದ್ರೆ ಪಾವಭಾಜಿ ಇದೆ ಆಮೇಲೆ ವಡಾಪಾವ್ ಇದೆ ಆಮೇಲೆ ಈ ಚೋಳ ಬಿಡರು ಇದೆ
ಹ್ಮ್
ನೂಡಲ್ಸ್ ಇದೆ ಇವೆಲ್ಲ ನಮ್ ಸೈಡ್ ಜನ್ಗಳು ಇಷ್ಟ ಆಗಲ್ಲ ಅಂದ್ಕೊಳ್ಳಿ
ಹ್ಮ್
ಇಲ್ಲೆಲ್ಲ ಏನ್ ಅನ್ನ ಅಂದ್ರೆ ಯಾವ ತರ ಅ್ರ ಇಲ್ಲಿ ಬಾಳೆಲ್ಲ ನಿಮ್ಗೆ ಗೊತ್ತಲ್ಲ ಅವರು ಫಂಕ್ಷನ್ಸ್ ಅ ಏನ್ ಮಾಡ್ತಾರೆ ಅಂತ
ಹಾ ಅದೇ ಅದೇ
ಬ್ರೋ ಇದ್ರ ಯಾವ ತರ ಅಂದ್ರೆ ಐಟಮ್ಸ್ಗಳು
ಹಾ
ಹ ಉಪ್ಪುಪನ್ ಕೈ ಆಮೇಲೆ ಅಳ
ಹ್ಮ್ ಹ್ಮ್
ಒಂದ ಎರಡು ಮೂರು ಥರ ಪಲ್ಯ
ಹ್ಮ
ಹ್ಮ್ ಪಲ್ಯ ಆಮೇಲೆ ಮತ್ತ ಇನ್ನೇನನು ಒಂದು ಸ್ವೀಟ್ಸ ಪೈಸ ನೀವ ಇದಕ್ಕೆ ರೊ ರೊಟ್ಟಿ ಬೇಗ ರೊಟ್ಟಿ ಆಡ್ ಮಾಡ್ಕೋಬಹುದು
ಹ್ಮ್ ಹ್ಮ್
ಅಂದ್ರೆ ಇದಗೆಲ್ಲ ಎಕ್ಸ್ಟ್ರಾ ಮದ್ೇ ಎಳಿರ್ಬೇಕು ಬ್ರರು
ಹ್ಮ್ ಹ್ಮ್
ಅಂದ್ರೆ ಆಟೆ ಮೇಲ್ ಬಂದ್ ಇ ಹೇಳಿದ್ರೆ ಒ್ ಸ್ವಲ್ಪ ನಮ್ಗೂ ರಿಸ್ಕ್ ಆಗುತ್ತೆ ಯಾಕಂದ್ರೆ ನಮ್ ಕಡೆಂದ ರೊಟ್ಟಿ ರಟ್ಟಿ ಮಾಡರ್ ಸಪ್ರೇಟ್ ಇದ್ದಾರೆ ದೋಸೆ ಹಕ ಸಪರೇಟ್ ಇದಾರೆ
ಓಕೆ
ಅದರಿಂದ ಬಂದು್ ಹಾಕೋದಕ್ಕೆ ಒಂದು್ ಸ್ವಲ್ಪ ಲೇಟ್ ಆಗುತ್ತೆ
ಹ್ಮ್ ಹ್ಮ್
ಸರಿನಾ ಆದ್ರಿಂದ
ಹಂಗ ಅದೇ ಹಂಗಂದ್ರೆ ಮುನ್ ಇವಾಗ ಇನ್ನೊಂದು ಮೂನಾಕ್ ದಿನದಲ್ಲಿ ಇದೆಯಲ್ಲಾ
ಅದ್ ಹೆಂಗ ಗೊತ್ತಾ ನೀವೇ ಬಂದ್ಬಿಟ್ಟೆ ಇಲ್ಲಿ ಕರೆಕ್ಟ ಕರೆಕ್ಷನ್ ಮಾಡ್ಕೊಂಡ್ರೆ
ಹ್ಮ್ ಹ್ಮ್
ಅಂದ್ರೆ ಎಕ್ಸ್ಟ್ರಾ ಏ ಆಡ್ ಮಾಡ್ಸ್ಬೇಕ ಇ ಇರೋ ಐಟಮ್ಸ್ ಕರೆಕ್ಟ್ ಆಗ ಹೇಳಿದ್ರೆ ಬಂದ ಎಲ್ಲ ಕರೆಕ್ಟ ಮಾಡ್ಕೊೋಕ್ ಆಗುತ್ತೆ
ಹ್ಮ್ ಹ್ಮ್
ಹಾ ಅರ್ಥ ಆಯ್ತ ಬರು ಅಷ್ಟೇ
ಅದೇಂಗಂದ್ರೆ ಇನ್ನು ಒಂದ್ ನಾಲ್ಕ್ ದಿನದಲ್ಲಿ ಇ ಇದೆಲ್ಲ ಫಂಕ್ಷನ್
ಹಾ ಹೇಳಿ ಹೇಳಿ
ಅದೇ ನಿಮ್ಮ ಆಫೀಸ್ ಕಡೆ ಬಂದು ಎಲ್ಲಾ ನಾ ಮಾತಾಡ್ತೀನಿ ಎಷ್ಟು ಅದೆಲ್ಲಾ ಏನನು
ಹ್ಮ
ಅದೇ ಏನೇನ್ ಐಟಮ್ ಬೇಕು ಎಲ್ಲ ಹೇಳ್ತೀನಿ ಮತ್ತೆ ಎಕ್ಸ್ಟ್ರಾ ಐಟಮ್ ಇದ್ರೆ ಅದ್ನ ಹೇಳ್ತೀನಿ
ಹ ಅಂದ್ರೆ ಆ್ಯಡ್ ಮಾಡ ಅ್ರೆ ಬ್ರೋ ಈ್ ಬೀಡ ಎಲ್ಲಾನ ನಾವೇ ನೋಡ್ಕೋತಿಲ್ಲ ನೀವೇ ತರಿಸಸ್ತೀರಾ ಅಂದ್ರೆ ಅದು ಓಕೆ
ಹ್ಮ್ ಹ್ಮ್
ಎಲ್ಲಾ ಅಂದ್ರೆ ಅಂದ್ರೆ ಫ್ರೂಟು
ಹಾ ಹಾ
ಅಂದ್ರೆ ಇದೆಲ್ಲಾ ಅಂದ್ರೆ ನಮ್ದು ಯಾವ್ ತರ ಅಂದ್ರೆ ಈ ಫ್ರೂಟ್ಸ್ ಎಲ್ಲ ಇದೆಯಲ್ಲ
ಹ್ಮ್ ಹ್ಮ್
ಸರ್ವಿಂಗ್ ನಮ್ಮ್ ಕಡೆ ಬರುತ್ತೆ ಅಂದ್ರೆ ಊಟ ಊಟ ಸರ್ವಿಂಗು ಆಮೇಲೆ ಊಟ ಎಲ್ಲ ಮಾಡೋದೆಲ್ಲ ನಮ್ ಇದಕ್ ಬರುತ್ತೆ
ಹ್ಮ್
ನೀವು ಫ್ರೂಟ್ಸ್ ತಗೊಳ್ಳಿ
ಹಾ ಹಾ
ಆ್ ಫ್ರೂಟ್ಸ್ನ ಕಟ್ ಮಾಡಿ ಎಲ್ಲಾ ಕೊಡ್ಸೋದ್ ನಮ್ಮ್ ನಮ್ಮ ಹುಡುಗರತ್ರ ನಾವು ಕೊಡಿಸ್ತೀವಿ ಈಗ ಐಸ್ ಕ್ರೀಮು ಅಷ್ಟೇ ಅಂದ್ರೆ ತರದೆಲ್ಲಾ ನಿಮ ನಿಮ್ದೇ ಆಗುತ್ತೆ ಹಾ ಅಂದ್ರೆ ಈ ತರ ಬರೀ ಅಡ್ಗೆ ಮಾಡದ್ ಮಾತ್ರ ಚಾರ್ ತಗೋತೀವಿ ನಾವು
ಹ್ಮ್ ಹ್ಮ್
ಅದು ಆಮೇಲೆ ಎಲೆ ತಗೋದು ಎಲ್ಲಾ ಗೊತ್ತಲ್ಲಾಬ್ರ ಇಸ ಇಷ್ಟು ಅಮೌಂಟ್ ಆಗ ಇಸ್ಕೋತೀವಿ ಅಂತೆ
ಅದೇ ಅದೇ ಬಟ್ಸೋರ್ಗೆ ಸಪ್ರೇಟು ಮತ್ತೆ ಬಟ್್ರ ಸಪ್ರೇಟು
ಇಲ್ಲ ಇಲ್ಲ ಎಲ್ಲಾ ಹೊಟ್ಟೆ ಇಸ್ಕೋತಿವಲ್ಲಾ
ಹ್ಮ್ ಹ್ಮ
ನಮ ನೆ ಎಲ್ಪ್ ಆಗುತ್ತೆ ಅದಕ್ಕೆ
ಅದ ಹಂಗಿದ್ರೆ ಐಟಮ್ ಎಲ್ಲ ಹೇಳ್ತೀನಿ ನಾನು
ಹಾ ಬ್ರೋ ಇ ಒಂದ್ಸಲಲಿ ವಿಸಿಟ್ ಮಾಡಿ ನನ್ ಇನ್ಸ್ಟ ನಿಮ್ಗೆ ವಾಟ್ಸಾಪ್ ಅಲ್ಲಿ ಕಳಿಸ್ತಿನಿ ಬ್ರೋ
ಹ್ಮ್ ಹ್ಮ್
ಮತ್ತೆ ಸಿಗೋಣ ಬ ಆಫೀಸ ಇಗ್ತೀರಾ ನಾಳೆ ಸಿಗಿ ನಾನುಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹಾ ಸರಿ ಬಿಡ ಆಯತು
ಓಕೆ ಮ